ಹಲೋ
ಹಲೋ
ಹೇಳ
ಹಾ ಏನ್ ಮಾಡ್ತಾ ಇದ್ದೆ.
ಹ ಹಾ ಟೀ ಕುಡುದಾ.
ನೋಡ್ದಾ ನೀನು.
ಹ್ಮು ನಾನು ಕುಡುದೇ.
ಹಾ ಹಾ. ಎಲ್ಲದೆ
ಏನ್ ಮನೇಲ್ಲ ಇದ್ದೆ ಸ್ವಲ್ಪ ಒಂದು ಕ್ಲಾಸ್ ಇತ್ತು ಕೇಳ್ತಿದ್ದೆ ಮನೇಲಿದ್ದೆ
ಹ್ಮು ಆ.
ನಿನ್ನೆ ಬರ್ತಿರ್ಲಿಲ್ಲ ಮನೆಯಲ್ಲಿ.
ಹಾ
ಕ್ಲಾಸ್ ಒಂದು ಡೌನ್ಲೋಡ್ ಕ್ಲಾಸ್ ಇತ್ತು ಅದನ್ನೆ ಕೇಳಸ್ಕೊಂಡೆ.
ಹ್ಮು ಹ್ಮು.
ಸ್ವಲ್ಪ ಒಂದು ಮತ್ತೆ
ಹ್ಮು ಹ್ಮು.
ಹ್ಮು ಮತ್ತ.
ಆ
ಏನ್ ಫ್ರೀ ಇದಯಾ ಈಗ.
ಹ್ಮು
ಓ ಹೋ ಹೋಗ್ಬೇಕಾ.
ಮನೆಯಲ್ಲಿ ಇರ್ತೀವಿ ನಾಳೆ ಹೋಗ್ಬೇಕು.
ಓ ಹೋ.
ಹಾ
ಇನ್ನ್ ನಾಷ್ಟಾ ನಾವು ಏನಿಲ್ಲ ಸ್ವಲ್ಪ ಹೊಲಕ್ ಹೊಲದ ಹೊಲಕ್ ಕಡೆ ಹೋಗ್ ಬರ್ಬೇಕ ಸ್ವಲ್ಪ ಬೆಳೆ ಆಮೇಲೆ ಒಂದ್ ಹತ್ತು ಗಂಟೆಗೆ.
ಹ್ಮು
ಆ
ನಾಷ್ಟಾ
ನಾಷ್ಟಾ ಇಲ್ಲ. ನಿಂದ ಆಯ್ತನು.
ಜಳಕ ಮಾಡಿ ಸ್ವಲ್ಪ ನೀರ್ ತಗೋಬಂದು ಮಾಡ್ಬೇಕ್
ಹಾ ಹಾ.
ಮತ್ತೇನೆ ಊರಲ್ಲಿ ವಿಶೇಷ.
ವಿಶೇಷ ಏನಿಲ್ಲ. ಮುಗಿತು ಹಬ್ಬನೆ ಇತ್ತು ಅದೇ ವಿಶೇಷ.
ಹ್ಮು
ಹೋಗಿ ಮೇಲೆ ಬರ್ತಾವ ಗಾಡಿ ಮೇಲೆ ಹೆಂಗ್ ಕುಂದಿರಬೇಕ. ಇದಲಾ
ಮಳೆ ಮಳೆ ಆಗಿದೆ ನಿನ್ನೆ.
ಮಳೆ ಏನಿಲ್ಲ.
ಮತ್ತನ ಎಲ್ಲ ಆರಾಮಲ್ಲ ಮನೆಯಲ್ಲಿ.
ಹಾ ಆರಾಮ ಎಲ್ರೂ.
ಹ್ಮು ಮತ್ತೆೇನ್ ನಡೆದಿದೆ ಅಲ್ಲಿ ಊರಲ್ಲೆಲ್ಲ
ಏ ಇಲ್ಲ ಹೋದರ ಹೊಲಕ್ಕ ಹೋಗ್ಬೇಕು ಬಂದರ ಮನೆ ಹೋಗ್ಬೇಕು
ಹ್ಮ್ ಹ್ಮ್ ಆಟ ಆಡಕ್ ಹೋಗಲ್ಲ
ಏನಿಲ್ಲ ಯಾವಾಗ ಬಹಳ ಬ್ಯಾಸಿಗ್ಗೆ
ಹ್ಮ್ ಹ್ಮ್ ಓದದು ಕಾಲೇಜು
ಕಾಲೇಜು ಮುಗಿತಲ್ಲ
ಹ್ಮ್ ಹ್ಮ್ ಎಲ್ಲ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆದವು ಅಷ್ಟು ಎಕ್ಸಾಮ್ಸ್ ಎಲ್ಲಾ ಮುಗುದ್ಕೊಂಡು ಕ್ಲಿಯರ್ ಪೆಪರ್ ಆಗಿದೆ ಹ್ಮು
ಮತ್ತೆ
ಯಾವಾಗ ಭರ್ತಿ ದಾರವಾಡ
ಧಾರವಾಡ ಹೋಗ್ಬೇಕನ್ನೊಂದ ಎರಡ್ ಮೂರು ದಿನ ಲೇಟ್ ಆಗತ್ತಾ
ಹ ಹಾ
ಹ್ಮ
ಅಲ್ಲಿ ರೂಮ್ ಅದರೆ ಏನ್ ಮಾಡದು
ನಾವ್ ಅಲ್ಲಿ ರೂಮ್ ಅಲ್ಲಿ ಇರೋದು ರೂಮ್ ಮಾಡಿದ್ವಿ ಬಾಡಿಗೆ ಕಟ್ಬೇಕದು ಒಬ್ಬ್ರಿಗೆ ಹದಿನೈದ ನೂರ ಯಷ್ಟು ಇರುತ್ತಾ
ಹ
ಬಾಡಿಗೆ ಕಟ್ಟಿಕೊಂಡು ಲೈಬ್ರರಿ ಊಟಕ್ಕೆ ಮ್ಮೆಸ್ಸು ಈ ತರ ನೀವು ಹಾಸ್ಟೆಲ್ಲಾ ಪಿಜಿ
ಬೆಡ್ಡಿರ್ತವೇನೋ
ಹ್ಮ್ ಬೆಡ್ ಒಬ್ರಿಗೆ ಒಂದ್ ಕಾಟ ಒಂದ್ ಬೆಡ್ ಇರುತ್ತೆ ಮತ್ತ ನಮ್ದ ಎಲ್ಲಾ ಬಾತ್ರೂಮ್ ಸಪ್ರೇಟ್ ಇರುತ್ತಾ ಇದರ ಬೇಕ
ಹ್ಮ
ಹ್ಮ
ಹ ಎಷ್ಟು ಜನ ಇರ್ತಾರೆ ಒಂದು ರೂಮಲ್
ನಾವಿರೋ ಇವಾಗ ಮೂರ್ ಜನ ಇದ್ದ್ವಿ
ಹಾ ಹಾ
ಬಟ್ ಅವ್ರಿಬ್ರು ಈಗ ಡಿಗ್ರಿ ಅಲ್ಲಾ ಎಕ್ಸಾಮ್ ಬರಕ್ ಊರಿಗೆ ಹೋಗಿದ್ರು ಈಮಂತ್ ಒಬ್ನೇದು ಸುಮ್ದ ಊರಿಗೆ ಬಂದೆ ನಾನು
ಡಿಗ್ರಿ ಓದ್ತಿದ್ರೇನೇ ಇಬ್ರು
ಹಾ ಇಬ್ರು ಡಿಗ್ರಿಗೆ ಓದ್ತಿದಿದ್ದಾರೆ ಮತ್ ಸ್ವಲ್ಪ ಕಂಪಿಟೇ್ ಎಕ್ಸಾಮ್ ಓದ್ತಿದ್ದಾರೆ ಅವರು ಇವಾಗ ಮತ್ತೆ ಫೈನಲ್ ಇಯರ್ ಅಲ್ಲಿ ಎಕ್ಸಾಮ್ ಇತ್ತು ಬರ್ಯಕಂತ ಊರ್ ಅಕಡೆ ಹೋಗಿರ ಅವರು ಬಂದಿಲ್ಲ ಸ ಅವಂದ ಅವರು ಎಡ್ರಾಮಿ
ಹ್ಮ ಮತ್ತೆ ಇನ್ನೊಬ್ನ
ಇನ್ನೊಬ್ಬನು ಮಾಳಳ್ಳಿ ಮಾಳಳ್ಳಿ ಗೊತ್ತಲ್ಲ ಹ ಮಳಳ್ಳಿ ಅಂತ ಗೊತ್ತಲ್ಲ
ಹ್ಮ್ ಗೊತ್ತು
ಓ ಊರು ಬಟ್ ಅವರು ಕಾಂಪಿಟಿಟಿವ್ ಎಕ್ಸಾಮ್ ಬರೆದಿದ್ದಾರೆ
ಹಾ ಹಾ
ಈ ತರ ಕೋಚಿಂಗ್ ಮಾಡ್ಕೊಂಡಿದ್ದಾರೆ ಕೋಚಿಂಗ್ ಗೊತ್ತಲ್ಲ ಈ ತರ ಕಂಪ್ಟಿಗೆಲ್ಲ ಫೀಲ್ಡ್ಗೆಲ್ಲ ಕೋಚಿಂಗ್ ಕೊಡ್ತಾರಲ್ಲ ಧಾರವಾಡ ಅಲ್ಲಿ ಎಷ್ಟು ಕೋಚಿಂಗ್ ಮಾಡಿದಿದ್ದಾರೆ ಒಂದ್ ಆರು ತಿಂಗಳು ಬಟ್ ಈ ಕವಚ ನ್ ಮುಗಿತಲ್ಲ ಸ್ವಲ್ಪ ಊರ್ಗ ಬರ್ಸಕೊಂಡ ತೋಗಿದಿದ್ದಾರೆ ಅಲ್ಲೇ ಊರಲ್ಲ ಇದಿದ್ದಾರೆ
ಹ್ಮ್ ಹ್ಮ್
ಏನು ಕನಸು ಮನಸ್ಸಿನಲ್ಲಿ ಇದ್ದಾನೆ ಅಲ್ಲೇ ಇದಾರೆ ಮುಗುಸ್ಕೊಂಡು ಹೋಗ್ತಾರೆ. ನಾನು ಒಬ್ನೇ ಇದ್ನಲ್ಲ ಅಲ್ಲಿ. ಸ್ವಲ್ಪ ಲೂರು. ತ ಸ್ವಲ್ಪ ಸರಿ ಇಲ್ಲ ಫುಡ್ ಎಲ್ಲ ಸ್ವಲ್ಪ ಹೈಜಿನಿಕ್ ಆಗಿರಲ್ಲ. ಫುಡ್ ಎಲ್ಲೂ ಇರಲ್ಲ ಅಲ್ಲಿ ಅದಕ್ಕಾಗಿ ಊರು. ಓದಿದ್ದು
ಅಲ್ ರೂಮಲ್ಲಿ ಅಡುಗೆ ಮಾಡಕ್ ಬಿಡಲೇನು.
ಬಟ್ ಮಾಡ್ಬೋದು ನಾನೊಬ್ಬನೇ ಅಲ್ಲ ಅವ್ರು ಕೋಚಿಂಗ್ ಮಾಡ್ತಿದ್ರಲ್ಲ ಬೆಳಿಗ್ಗೆನೆ ಏಳು ಗಂಟೆಗೆ ಹೋಗ್ತೀರಾ. ಹ್ಮ್
ಹ್ಮ ನಿನ್ನೆ ಒಂದ್ ಸಣ್ಣುದು ಒಂದ್ ಐನೂರು ಗ್ಯಾಸ್ ಕೊಟ್ಟು ತಗೊಂಡ್ ಹೋಗಿ ಮಾಡ್ಕೊಳೋದು.
ಇಲ್ಲ ಈ ಒಬ್ನಿ ಮಾಡ್ಕೊಂಡ್ರೆ ಅದ್ರಲ್ಲಿ ಖರ್ಚಾಗು
ಹೆಂಗಾಗುತ್ತೆ ನೂರು.
ಈಗ ಗ್ಯಾಸ್ ಫಸ್ಟ್ ಗ್ಯಾಸ್ ತಗೋಬೇಕಂದ್ರೆ ಮತ್ತು ಜಾಸ್ತಿ
ಹ್ಮು
ಅವ್ರ ರೂಪಾಯಿ ಗ್ಯಾಸ್ ಮತ್ತೆ ಖಾಲಿಯಾತು ತುಂಬಕ್ ಸಾವಿರ ರೂಪಾಯಿ ಕೊಡಬೇಕು ಮತ್ತೆ.
ಹ್ಮ ಹಾ
ಮತ್ ಗ್ಯಾಸ್ ಅದು ಹೆಂಗ್ ಗೊತ್ತುನು ಸಿಗಲ್ಲ ಗಲಿಜ ಗ್ಯಾಸ್ ಪ್ರಾಬ್ಲಮ್ ಆಗೈತಲ್ಲ.
ಹ್ಮ್
ಅದಕ್ಕಾಗಿ ಸ್ವಲ್ಪ ತೊಂದ್ರ ಆಗಿ ನಾನೇ ಬಿಟ್ಟಿದ್ದೆ.
ಹ್ಮುಹ್ಮೂ
ಹಲ್ ಮಾಡ್ತೇನೆ ಅಲ್ಲಿ ಒಂದು ಕಾಲೇಜು ಅಡ್ಮಿಷನ್ ಮಾಡ ಅ ಮಾಡು
ಹ್ಮ್ ಹ್ಮ್
ಹ್ಮ್ ನಿಮ್ದು ಮುಂಜೆದು ಬಿಸಿನೆಸ್ ಕಂಟಿನ್ಯೂ ಮಾಡ್ಬೇಕು ಇಲ್ಲ ಡಿಸ್ಕಂಟಿನ್ಯೂ ಮಾಡ್ಬೇಕಾ.
ನೋಡೋಣ ಏನಾಗುತ್ತೆ ಗೊತ್ತಿಲ್ಲ.
ನಿಮ್ದು ಬೇರೆ ಏನು ಪ್ಲಾನ್.
ಏನಿಲ್ಲ ಪ್ಲಾ ಹ್ಮು
ಮತ್ತೆ ಏನ್ ಕಲ್ಯಾಣ ಸಮಾಚಾರ ಅಷ್ಟೊಂದ್ ಇಲ್ಲಿ ಇಲ್ಲೆಲ್ಲಾ ಆರಾಮಲ್ಲಾ ಅಷ್ಟೊಂದು.
ಹ್ಮ್ ಎಲ್ಲರೂ ಆರಾಮ ಅವರೇ ಹೋಗವ್ರೆ ಊರಿಗೆ ಎಲ್ರೂ.
ಹೌದಾ ಡಿಗ್ರಿ ಮುಗುಸುಕೊಂಡು.
ಹ್ಮ್ ಯಾರಿಲ್ಲ ಗಲಾಟಿ.
ಹೋಗ್ಬೇಕ್ ಹಾಸ್ಟೆಲ್ನಿಂದ ಮನೆಗೆ ಬರ್ತೀರಾ.
ಮನೇಲೆ
ಹ್ಮು ಹ್ಮು. ಈಗ ಏನ್ ಪ್ರೆಸೆಂಟ್ ಇಲ್ಲೇನ್ ವರ್ಕ್ ಮಾಡ್ತಿದ್ರಾ ಇಲ್ಲಿ ಶಿರುರ್ಪುರ್ ನಲ್ಲಿ.
ಯ
ಉತ್ತರಕ್ ಕೆಲಸ ಮಾಡ್ತೀರಿ ಈಗ.
ಏನು ಇಲ್ಲ.
ವರ್ಕ್ ಏನ್ ಕಂಪ್ಯೂಟರ್ ಮುಗಸ್ಕೊಂಡ್ರಿ. ಹ್ಮು ಹ್ಮು.
ಹ್ಮು ಅಲ್ಲಾ ನೀ ಯಾರು.
ಒನ್ ಇಯರ್.
ಹ ಕೊಯಿ.
ಟೈಪಿಂಗ್ ಎಲ್ಲ ಆಲ್ರೆಡಿ ಮುಗ್ದೋಗಿದೆ.
ಹು ಹೇಳ್ ಜಿಇಇಇ.
ಹ್ಮ್ ಏನೊ ಸ್ವಲ್ಪ ದಿಸ ಸೌಂಡ್ ಜಾಸ್ತಿ ಬರ್ತಿದಲ್ಲ.
ಯಾಕೊ ನನ್ನ ಫೋನ್ ಬಂದ ಕಿಲಕ್ ಕ್ಲಿ.
ಹೂ ಹೂ ಹೊರಗಡೆ ಇರೋದಾ.
ಹೂ
ಅಕ್ಕನ ಜೊತೆನಾ ಒಬ್ಬನೇನ.
ನಾನು ಒಬ್ಬನೇ ಅದಿನಿ ಅಣ್ಣ
ಮತ್ತೆ ಏನ್ ಸಮಾಚಾರ ಮತ್ತೆ ಏನ್ ಸಮಾಚಾರ.
ಏನ್ ಹೇಳ್ಬೇಕು. ಕೆಟ್ಟವರು ಏನ್ ಆಗಿದ್ರಾ ಯಾವಾಗದ್ರೂ
ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದು.
ಹೂ
ನನ್ನ್ ಫ್ರೆಂಡ್ಸ್ ಎಲ್ಲ ಅಲ್ಲಿ ಈ ತರ ಎಲ್ಲ ಕೆರಳ ಟ್ರಿಪ್ ಮಾಡಿದ್ರು ಅವ್ರು.
ಹೌದಾ
ಹ ಅವರು ಎಲ್ಲ ಒಂದು ಎಂ-ಎ ಕಾಲೇಜ್ ಹೋಗ್ತಿದಾರಲ್ಲಾ ನಮ್ಮ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಅಂದ್ರ ಸೀನಿಯರ್ಸ್ ಅವರು. ಅವ್ರಂದ್ ನಾಲ್ಕ್ ಜನ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಕಾರ್ ತಗೊಂಡ ಹೋಗಾಕ ಬಟ್ ಖರ್ಚ ಜಾಸ್ತಿ ಅಲ್ಲ ಒಂದು ಹತ್ತರಿಂದ್ ಹತ್ತ್ ಸಾವಿರನ ಬೇಕು. ಬಟ್ ಅದರ ಅಷ್ಟೊಂದ ದುಡ್ಡ ಇಲ್ಲಲ್ಲಾ.
ಹೂ ಹೂ ಹೌದಾ
ಬಾರ ಅಲಪುರ.
ಹೇ ಗೊತ್ತಿಲ್ಲಪ
ಎಲ್ಲ ತ್ರಿಪಿಂಗ್ ಪ್ಲೇಸ್ ಇದಾವೆ ಅಲ್ಲಿ ಟ್ರಕ್ಕಿಂಗ್ ಮಾಡೋದು ಹಂಗಂದ್ರೆ ಟ್ರಕ್ ಅಂದ್ರೆ ಹೆಂಗ ನಡ್ಕೋತ್ ಹೋಗ್ಬೇಕಲ್ ಟ್ರಿಪ್ ಅಂದ್ರ ಒಳಗ ಅದೆಲ್ಲ ಗುಡ್ಡಗಳು ಇದಾವಲ್ಲ ಗುಡ್ಡಗಳು ಇದಾವ ಅಲ್ಲೆಲ್ಲ ಟ್ರೆಿಂಗ್ ಮಾಡ್ತಾರೆ ನಡ್ಕೊಂಡ್ ಹೋಗೋದು ಹ ಕಿಲೋಮೀಟರ್ ಹದ್ ಫಾರೆಸ್ಟ್ ಏಯಾದಾಗ ಈತರ ಎಲ್ಲ ಆನೆ ಈ ತರ ಸಿಿಂಹ ಎಲ್ಲ ಜಝೂಗಳೆಲ್ಲ ಹ ತಿಗಡದು ಮತ್ತೆ ಕಾರಕನಲ್ಲಿ ಗೊತ್ತಲ್ಲ
ಹೂ
ವೇದು ಮಂಜು ಮಲೆ ಬಸ್್ತಿ
ಕಾರ ಕನಾಲ್ ಅಲ್ಲದ ಕೊಡ ಕನಾಲ್
ಅದು ಕಾರ್ಯಕಾನೆಲ್ಲ ಹೆಸರು ಇರೋದ ಕೇರಳದಾಗ ಅಂಗ ಕರೀತಾರೆ ಕರ್ನಾಟಕದ ಕೊಡಕನಲ್ ಅಂತಾರ ಹೂ ಅದು ಬಂದು ಪೋರ್ಚುಗೀಸ್ರು ಕಂಟ್ರಲ್ ಇತ್ತು ಫಿಫ್ಟೀನ್ ಸೆವೆಂಟಿ ಫೈವ್ ಒಳಗೆ ಅವ್ರದ ಅಲ್ಲಿ ವ್ಯಾಪಾರ ಕೇಂದ್ರ ಅಂದ್ರ ಅಲ್ಲಿ ಎಲ್ಲಕ್ ಜಾಸ್ತಿ ಬೆಳತತಿ ರಲ್ಲಿ ಏಲಕ್ಕಿ ಮ ಮಸಾಲೆ ಪದಾರ್ಥ ಇದೆಲ್ಲಾ ಜಾಸ್ತಿ ಅತಿ ಹೆಚ್ಚ ಚಂದ್ರು ಅಲ್ಲಿಿದ್ದ ರಪ್ತ ಆಗೋದು ಇ ಇಂಡಿಯಾ ಮತ್ತು ವಿದೇಶಿ ಕಂಟ್ರಿಗಳ ಇದಾವಲ್ಲ ಅಮೇರಿಕ ಲಂಡನ್ ಇತರ ಎಲ್ಲ ದೇಶಗಳಿಗೆ ಸಪ್ಲೈ ಆಗುತ್ತಾ ಹಾಗಾಗಿ ಅದು ಫೇಮಸ್ ಆಯ್ತು ಮತ್ತ ಅಲ್ಲಿ ಕೆಲವೊಂದು ಘಟನೆಗಳಾಗ್ಯಾವಂತ
ಹೂ
ಹೂ
ಹೂ ಹೂ
ಮತ್ತೆ ಈ ಹಿಸ್ಟ್ರಿ ನಿಮ್ದು ಕನ್ನಡ ಲಿಟ್ರೇಚರ್
ಹಿಸ್ಟರಿ
ಇಷ್ಟ್ರೀ ಹೂ ಅದೆಲ್ಲಾ ಕೇ ಆಲ್ಮೋಸ್ಟ್ ಅಲ್ಲೆಲ್ಲ ಪೋರ್ಚುಗೀಸ್ ಕಂಟ್ರೋಲ್ ಇತ್ತ ಅದು ಮೊದಲೆೆಲ್ಲ
ಹೌದಾ
ಅವರಿಂದನೆ ಅದು ಡೆವಲಪ್ಮೆಂಟ್ ಆಗಿದೆ. ಜಾಸ್ತಿ ಫಾರೆಸ್ಟೇ ಬೀಳಿಸಿದಾರ ಅವ್ರು ಪೋರ್ಚುಗೀಸ್ರು ಮತ್ತೆ ಗೋವಾ ಆಗಿದು ಗೋವಾ ಗೊತ್ತ - ಗೊತ್ತಲ್ಲ ಗೋವಾದಲ್ಲೆಲ್ಲ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತದು ನೈನ್ಟೀನ್ ನೈನ್ಟಿ ಸಿಕ್ಸ್ಟಿ ಫೈವ್ವರೆಗೂ ಅದು ಕರ್ನಾಟಕ ಅದು ಇಂಡಿಯನ್ ಕಂಟ್ರೋಲ್ - ತಪ್ಪಿತ್ತದು ಮೊದ್ಲ ಪೋರ್ಚುಗೀಸ್ ಕಂಟ್ರೋಲ್ಲ್ಲಿ ಇತ್ತು ಸದಾರ್ ವಲ್ಲಭಾಯ್ - ಪಟೆಲು ಮತ್ತೆ ಕೆಲವೊಂದು ಫ್ರೀಡಂ ಫೈಟರ್ ಎಲ್ಲ ಹೋರಾಡಿ ಅದು ಕರ್ ಇಂಡಿಯಾದಾಗ ಇಂಡಿಯಾದಾಗ ಆಯತದು ಫ್ರೀಡಮ್ ಆಯ್ತದು.
ಹಾ ಹಾ ಸರಿ ತಗೋ ಮಾಡ್ತ ನಿಮ್ ಮತ್ತೆ
ಸರಿ ಸರಿ ಓಕೆ
ತ್